ಕೆಳಸ್ತಿದ್ಯಾ
ಇಲ್ಲಿ ಏನ್ ಮಾಡ್ತಾ ಇದ್ದೀರಾ
ಏನು ಮಾಡ್ತಿಲ್ಲ ಸುಮ್ನೆ ಕೂತಿದ್ದೆ ನೀವು
ನಾನು ಸುಮ್ನೆ ಕೂತಿದ್ದೆ ಊಟ
ಊಟ-ಆ- ಮಾಡ್ಬೇಕು ಇವಾಗ ನಿಮ್ದು
ಏನ್ ಊಟ
ಊಟ -ಆ- ಅನ್ನ ಸಾಂಬಾರ್
ಆ-ಹೂ-ಆ-ಹೂ
ನಿಮ್ದು
ನಂದು -ಹೂ- ಅನ್ನ ಸಾಂಬಾರ್ ಅಷ್ಟೆ ಆಗಿಲ್ಲ ಇವಾಗ ಮಾಡ್ಬೇಕು
ಇವಾಗ್ ಮಾಡ್ಬೇಕು
ಆ-ಆ ಸುಮ್ಮನೆ ಫಿಲಂ ನೋಡ್ತಾ ಕುಂತಿದ್ವಿ
ಫಿಲಂ ನೋಡ್ತಿದ್ರಾ ಯಾವುದು
ಇಲ್ಲಿ ಕನ್ನಡ ಮೂವಿ ರಾಜಕುಮಾರ್ದು ಮೂವಿ ನೋಡ್ತಾದ್ದೇ
ಅವು ಹಳೇ ಕಾಲದು ರಾಜ್ ಕುಮಾರ್ ಮೂವಿನಾ ನೋಡ್ತೀರಾ ಏ ನನ್ಗೇನು ಅಷ್ಟೊಂದು ರಾಜ್ ಕುಮಾರ್ ಮೂವಿ ಎಲ್ಲಾ ಇಷ್ಟ ಆಗಲ್ಲ ನಾ-ನಿನ್ ಇವಾಗಿನ ಮೂವಿ ಎಲ್ಲ ನೋಡ್ತಾ ಇರ್ತೀನಿ
ಆಹ್-ಆಹ್ ನಿಮ್ಗೆ ಯಾವ ಮೂವಿ ಜಾಸ್ತಿ ಇಷ್ಟ ಆ-ಐತ್ ಇಷ್ಟ ನಾನು ಆಲ್ಮೋಸ್ಟ್ ಇದಕ್ಕೆಲ್ಲ ಹೋಗತಾ ಇರ್ತನಿ ಫಿಲಂ ನೋಡಕ್ ಮೂವಿ ನೋಡಕೆಲ್ಲ ಥಿಯೇಟರ್ ಗೆಲ್ಲ ಹೋಗ್ತಾ ಇರ್ತೀನಿ
ಒಂದ್ಸತಿ ಮಲ್ಗೂ ಕೂಡ ಹೋಗಿದ್ದೇ ಇದ್ರಾಗಾ-ಆ- ಮೂವಿ ನೋಡೂಕ್ಕೇಅಂತ ಯಾವ್ ಮೂವಿ ಅದು
ಅದು ಬ್ರ್ಯಾಟ್-ಅ-
ಚೆನ್ನಾಗಿದ್ಯಾ
ಆ-ನ್ ಚೆನ್ನಾಗಾಗಿದೆ ಅದು ಕ್ರಿಕೆಟ್ ಬಗ್ಗೆ ಎಲ್ಲ ಬೆಟ್ಟಿಂಗ್ ಎಲ್ಲಾ ಕಟ್ತಾರಲ್ಲ ಅದು ಓರಿಯಂಟೆಡ್ ಒಂಥರ ಇವಾಗಿನ್ ಯೂತ್ ಐಕಾನ್ಸ್ಗೆ ಒಂದ್ ಮೆಸೇಜ್ ಅಲ್ಲಿ ಮಾಡಿದೀರಾ ಚೆನ್ನಾಗಿದೆ ಫಿಲಂ
ಹೌದಾ ಅಂದ್ರೆ ನಾಳೇ ಮೂವಿಯನ್ ನೋಡಿಲ್ಲ ಆಗ್ಲೀಲ್ಲಾ ಅದಕ್ಕೆ ಕೇಳ್ತೆ ಚೆನ್ನಾಗಿದ್ಯಾ ಅಂದು
ಆ-ಚೆನ್ನಾಗಿದೆ ಆ ಮೂವಿಲ್ಲಿ ಹೆಂಗೆ ಬೆಟ್ಟಿಂಗ್ ಆನ್ಲೈನ್ ಬೆಟ್ಟಿಂಗ್ ಇರುತ್ತೆ ಅದ್ರಲ್ಲಿ ಒಬ್ಬ ಮೋಸ ಮಾಡ್ತಾನೆ ಒಬ್ಬ ಡಾಲರ್ ಮಣಿ ಅಂತ ಒಬ್ಬ ಇರ್ತಾನೆ ಅದ್ರಲ್ಲಿ ಅವನು ಮೋಸ ಮಾಡ್ತ್ ತೆ ಫಸ್ಟ್ ಬೆಟ್ಟಿಂಗ್ ಅಮೌಂಟ್ ಕೊಟ್ಟ ಆಮೇಲೆಮೇಲೆ ಫುಲ್ ಲೂಟಿ ಹೊಡ್ಕೊಂಡು ಹೋಗ್ತಾನೆ ಅವ್ನ್ ಬೇರೆ ಕಡೆ ಹೋಯ್ತಾನೆ ಅದ್ರ ಬಗ್ಗೆನೇ ಫಿಲಂ ಇದೆ ಇಗ ಗಾ ಗೋತ್ತ್ ತಿಲ್ದ ಇರೋರು ಸುಮ್ನೆ ಆನ್ಲೈನ್ ಅಲ್ಲ ಎಲ್ಲಾ ಪೇಮೆಂಟ್ ಮಾಡಿ ಬೆಟ್ಟಿಂಗ್ಲ್ಲ ಎಲ್ಲ ಗೆದ್ರು ಅಮೌಂಟ್ ಕೊಡ್ದಾನೇ ಮೋಸ ಮಾಡ್ತಾರೆ ಸೊ ಅದ್ರ ಬಗ್ಗೆನನೆ ಒಂದು ಅವ್ರ ಗರ್ಲ್ ಫ್ರೆಂಡ್ ಹತ್ರ ಎಲ್ಲ ದುಡ್ಡು ಅವ್ರ ಅಮ್ಮನ ಹತ್ರ ಎಲ್ಲ ದುಡ್ಡು ಇಸ್ಕೊಬಿಟ್ಟಿರ್ತಾರೆ ಅದ್ರಲ್ಲಿ. ಮೂವಿಲಿ.
ಹಾ.
ಹಾ ಅದ್ರ ಬಗ್ಗೆನೇ ಇರೋದು ಸಿಂ ಚೆನ್ನಾಗಿದೆ ನೀವು ಏನ್ ಮಾಡ್ತಾ ಇದ್ದೀರಾ.
ನಾನು ಮೂವಿ ನೋಡ್ತಾ ಇರ್ತೀನಿ.
ಹ್ಮಾ
ನಾನು ಜಾಸ್ತಿ ಎಲ್ಲ ಡಬ್ಬಿಂಗ್ ಮೂವಿ ನಾನು ಏನಾದ್ರು ಕನ್ನಡದ್ದು ನೋಡ್ತೀನಿ ಅದ ಅವೆಲ್ಲ ನೋಡಿರ್ತವಿ. ನಿಮ್ಮ ಟಿವ ವಿಲೆಲ್ಲ ಬಂದಿರುತ್ತೆ. ಅವೆಲ್ಲ ನೋಡ್ತಾ ಇರ್ತೀನಿ ಅವಾಗವಾಗ. ಬಟ್ ಅಂದ್ರೆ ಬೇರೆ ಭಾಷೆವೆೆಲ್ಲಾ ಬರಲ್ವಲ್ಲ. ಟಿ ವಿಲಿ ಬರುತ್ತೆ ರೇರು ಜಾಸ್ತಿ. ಜಾಸ್ತಿ ಬರಲ್ಲ ಅವು. ಹಂಗಾಗಿ ಮೊಬೈಲ್ ಅಲ್ಲೆಲ್ಲ. ನೋಡ್ತಾ ಇರ್ತೀ ಡಬ್ಬಿಂಗ್ ಮೂವೀಸು.
ಸೆಂಟಾಗಿ ಯಾವ್ದ್ ನೋಡಿದ್ರಿ.
ಆಹ ರೀಸೆಂಟ್ ಆಗಿ ಯಾವ್ದ ಒಂದು ಯಾವ್ದೋೊ ಯಾವ್ದ ಗೊತ್ತಾ. ನನ್ಗ ಇಷ್ಟ ಆಗಿದ ಮೂವಿ ಅಂದ್ರೆ ಮಲಯಾಳಂ ಅಲ್ಲಿ ಒಂದ್ ಮೂವಿ ನೋಡ್ದ ಅಂದ್ರೆ. ಫೋನ ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಅಣ್ಣ. ಇದಕ್ ಹಾಕಿದ್ರು. ಟಿ ವಿಗೆ. ಕನೆಕ್ಟ್ ಮಾಡಿದ್ರು. ಆ ಮೂವಿ ಏನ್. ಚೆನ್ನಾಗಿದೆ ಅಂತಂದ್ರೆ.
ಹಾ.
ಕದ ಮನೆಯಲ್ಲೇ ಇರ್ತಾರೆ. ಅವ್ರ ಸ್ವಂತ. ನ್ನ ಅವರೇ ಕೊಲೆ ಮಾಡದು. ಅದು ಯಾವ ತರ ಯಾರಿಗೂ ಗೊತ್ತಾಗದಿರೋ ತರ ಅವಳಿಗೆ ಅವಳ. ಅವ್ರ ಮಗ್ಗಳಿಗೆ ಆಸ್ತಿ ಬರ್ಬಿಟ್ಟಿರ್ತಾರ ಅವ್ರಪ್ಪ.
ಹಾ.
ಅವಳು ಗೆ ಓಕೆನಾ.
ಹಾ.
ತರ ಮೂವಿ. ಅದ್ರಲ್ಲಂತು ಏನಾಗಿರುತ್ತೆ. ಮತ್ತೆ ಅಂದ್ರೆ ಪಕ್ಕದ ಒ ಅವರ್ ಒಂದ್ ಐದೇ ಮನೆ ಒಂದೇ ನಾಲ್ಕೈದ್ ಮನೆ ಇದಾವ ಅಷ್ಟೇ ಅಲ್ಲಿ ಅದು ಹೆಂಗ್ ಗೊತ್ ತಾ ಅವ್ರ ಸ್ವಂತ ಮಗಳನ್ನ ಅವ್ರ ಅಮ್ಮ ಮತ್ ಮತ್ತೆ ಅವ್ರ ಅಣ್ಣನೇ ಸಾಯಿಸ್ತಾರೆ ಅಹ ಅಂದ್ರೆ ಅವ್ರ ಅಪ್ ಆಸ್ತಿ ಎಲ್ಲ ಅಂದ್ರೆ ಅವಳಿಗೆ ತು ಆಸ್ ಎಲ್ಲ ಬರ್ಕೊಂಡಿರ್ತಾರೆ ಆ ಆಮೇಲೆ ಅವ್ಳುಗ್ ಗೆ ಗೆ ಆಗಿರ್ತಾಳೆ ಅದು ಟ್ವಿನ್ಸು ಅವ್ರಿಗ್ ಗೊತ್ತಿರಲ್ಲ ಟ್ವಿನ್ಸ್ ಇರ್ತಾರೆ ಅಂತ ಅವರು ಒಬ್ಬ್ರೇ ಅನ್ಕೊಂಡಿರ್ತಾರೆ ಬಟ್ ಅವ್ರ ಇಬ್ಬ್ರಿತ್ತಾರೆ ಹ ಅದೇನಾಗುತ್ತೆ ಅಂತ ತಂದ್ರೆ ಹ-ಹ ಇವ್ರೆಲ್ಲಾ ಸರ್ಚ್ ಮಾಡ್ತಾ ಇರ್ತಾರೆ ಅಂದ್ರೆ ಸದ್ದಿಲ್ದಂಗ ಹೆಂಗ್ ಸಾಯ್ಸಿರ್ತಾರೆ ಅಂದ್ರ ಅವಳ್ನ ಅವ್ರ ಅಮ್ಮಂಗ ಏನೋ ಹುಷ ರಿಲ್ಲಾ ಇಲ್ಲ ಅಂತ ಕರ್ಸ್ಕೋತಾರೆ ಅವಳು ಬರ್ತಾಳೆ ಆದ್ರೆ ಬಂದಿದ್ದೆ ಬೇರವಳು ಬಟ್ ರಿಯಲ್ ಆ ಇರೋಳೆ ಬೇರೆ ಅದ್ರಲ್ಲಿ ರಿಯಲ್ ಅಂದ್ರೆ ಮಾತ್ರ ಫೇಕ್ ಆಗಿರ್ ಬರ್ತಾಳೆ ರಿಯಲ್ ಆಗಿರೋಳು ಅಲ್ಲೇ ಇರ್ತಳೆ ಇವ್ರ ಏನ್ ಮಾಡ್ ತ್ತಾರೆ ಫೇಕ್ ಇರೋಳ್ನೆ ಸಾಯಿಸ್ಬುಬಿಟ್ಟಿರ್ತಾರೆ ಅದು ಹೆಂಗ್ ಸಾಯಿಸ್ಬಿಟ್ಟು ಹೆಂಗ್ ಮಾಡ್ ಮಾಡರ್ತಾರೆ ಅಂದ್ರೆ ಹ ಸಾಯ್ಬಿಟ್ಟು ಡ್ರಮ್ಮಿಗ್ ಹಾಕಿ ಕಿ ಅವನ್ನ ಕರಗ್ಸೋದು ಅ ರಕ್ ರಕ್ತದ ಇದ್ ಮಾಡ್ ಇದರ್ ತರ ಕರಗ್ಸಕೋದು ಅವ್ಳ ಬಾಡಿ ಎಲ್ಲ ಅದನ್ನ ಒಂದು ನೀರು ಅದೇ ಸ್ನಾನ ಮಾಡ್ಕೋತೀವಲ್ಲ ನೀರ್ ಪೈಪು ಅದ್ರಲ್ಲಿ ಹೋಗೋತರ ಅ ನೀರು ಮ ಬ್ಲೆಡ್ ಎಲ್ಲ ಪೈಪ್ ಅಲ್ ಹೋಗೋ ತರ ಮಾಡೋದು ಅದನ್ನ ಪಕ್ ಪಕ್ಕದ್ ಮನವ್ರು ಅಂದ್ರೆ ಪದ ಮನೆಲ್ ಒಬ್ಬಳು ಬಿಡ್ತಳ ಅವಳಗಂತ ಫುಲ್ ಭಯ ಆದ್ರೂ ಏನ್ ಮಾಡೋದು ಅವಳಿಗೆ ಗೊತ್ತಿರುತ್ತ ಏನೋ ಮಾಡ್ತಾ ಇದಾರೆ ಇವ್ರು ಮನೇಲಿ ಈ ಅಂದ್ರೆ ಅವಳಿಗೆ ಡೌಟ್ ಬಂದಿರಲ್ಲ ಅವ್ರ ಅಮ್ಮನ ಮೇಲೆಲ್ಲ ಅವ ಅವಳಿಗೆ ಜಾಸ್ತಿ ಡೌಟ್ ಸುಂದ್ರ ಅವರ್ ಮಗ್ ಆಗ ಮೇಲೆಡೌಟ್ ಇರುತ್ತೆ. ಅವ್ರ ಅಮ್ಮನ್ನ ಏನೋ ಮಾಡ್ತ ಅವ್ಳ ಅನ್ಕೊಂಡಿರ್ತಾಳೆ ಅವ್ರ ಅಮ್ಮಗೆ ಹಿಂಸೆ ಕೊಡ್ತಾ ಇರ್ತಾರೆ ಅಂತ ಅವ್ರ ಮಗ ಬಟ್ ಅದರಲ್ಲಿ ಫೇಕ್. ಅಮ್ಮನುಫೇಕಕೋ ತಮ್ಮನ್ನು ಫೇಕೋ.
ಹ ಇವ್ರ ಇಬ್ರು ಮದೆ ನಾಟಕ ಮಾಡ್ತಾ ಇರ್ತಾರೆ ಏಳ್ ಮೂಗ್ ಜೊತೆ ಅವರು ನಾಟಕ ಮಾಡ್ತಾ ಇರ್ತಾರೆ ಹ.
ನಾಡಕ. ಮಾಡ್ತಾ ಇರ್ತಲ್ಲ ಅವ್ರ ಅಮ್ಮ ಬಟ್ ನೋಡೋರ್ ಕಣ್ಣಿಗೆಲ್ಲ ಏನಾಗುತ್ತೆ. ಅವ್ರ ಅಮ್ಮ ಮುಗ್ದೆ. ಅವನು ಇವ್ ಅವ್ರ ಮಗ ಕೆಟ್ಟವನು. ರೀತಿ ತೋರಿಸ್ತಾ ಇರ್ತಾರೆ. ಆೌ. ಅವರೆಲ್ರಿಗೂ ಏನು ಡೌಟ್ ಅಂದರೆ ಅವ್ರು ಅವ್ರ ಅಮ್ಮಗೆ ಏನೋ ಮಾಡ್ತ ಇರ್ತಾನೆ ಹೊಡಿತತಿ ಇರ್ಾನೆ ಬಡೀತಿ ಇರ್ಾನೆ ಆ ಥರ ಅನ್ಕೊಂಡಿರ್ತಾರೆ. ಆಮೇಲೆ ಒಂದ್ಸತಿ ಏನಾಗಬಿಡುತ್ತೆ ಅವ್ರ ಅಮ್ಮ ಸೋತೋಗೋ್ರ ಅನ್ನೋ ತರಾನೇ ಫೇಕ್ ಮಾಡ್ಬಿಡ್ತಾರೆ ಚಳ ಯಾವುದು.
ಹ್ಮ ಹಾ.
ಅದನ್ನ ಪಕ್ಕ ಮನವಳ ನೋಡತ ಡೈರೆಕ್ಟ್ ಆಗಿ. ಅವ್ಳ ಕಿಟಕಿ ಹತ್ರ ನೋಡದಡ್. ಫುಲ್ ಭಯಾಗ ಹೋಗ್ಬಿಡು. ತ್ತೆ. ಅಂದ್ರ ದೂರದಿಂದ ಕಿಕ ನಿಂಕಾ ನೋ. ಇಾಗ ಯಾರಿಗಾದ್ೂ ಭಯ ಆಗಲ್ವಾ.
ಹೌದು.
ಆ ಅದು ಏನ್ ಮಾಡ್ತತಿ ಇರ್ತಾರ ಹಸಿನಲ್ಲಿಂದ್ರ ಅವ್ರ ಮಗಳು ಸಾಯಿಸ್ತಾ ಇರ್ತಾರ ಅವಾಗ ಅವ್ರು. ಆ ಟೈಮ ಅಲ್ಲಿ ಇವಳೋಳು ನೋ. ಕೊಡ್ತಳೆ. ಹಾಗಗೋಡಿ ತುಂಬಾ ಡೌಟ್ ಬರ್ತವ. ಸೊತ ಹೋಗಿದ್ರಲ್ಲ ಹೆಂಗ್ ಬಂದಿದ. ಏನು ಏನು ಎಂತ. ಆಗ ಕತ್ರಾ್ೆಲ್ಲ ಬಚ್ಚಿು. ಇಟ್ಟಿರ್ಬೋದು ಅವ್ರನ್ನ ಅಂತ. ಅವ್ರು ನುಡ್ಕಕ್ ಹೋದಾಗ. ಏನಾಗುತ್ತೆ ಸತ್ಯ ಗೊತ್ತಾಗ್ಬಿಡುತ್ತೆ. ಅವಳಿಗೆ ಅವ್ರ ಮನಲೆಲ್ಲ. ಫುಲ್ ದೊಡ್ ದೊಡ್ಡ್ರಮ್ ತಂದಿರ್ತ ಇವಾಗ. ಸಿಂಟೆಕ್ಸ್ ಎಲ್ಲಿ ಇಡ್ಕೋತಾರೆ ಗೊತ್ತಾ ಆತರ ಡ್ರಮ್ ಎಲ್ಲ ತಂದ್ ಇಟ್ಕೊಂಡಿರ್ತಾರೆ. ಅಲ್ ಡೌಟ್ ಬಂದ್ಬಿಡುತ್ತೆ ಅವಾಗ ಏನ್ ಮಾಡ್ತಾರೆ ಮನೆಗ್ ನು ತ್ತರೆ ಅವನಿಲ್ದೆ ಹೋದಿದ್ದ ಟೈಮ ಅಲ್ಲಿ ಅವ್ನು ಯಾವಾಗಲೂ ಅವ್ರ ಮನೆಯಲ್ಲೇ ಇರ್ತಾನೆ ಯಪ್ ಫುಲ್ಲು ಅಂದ್ರೆ ಗೊತ್ತಾಗ್ ಬಾರದಲ್ವ ಸಾಯ್ಸ್ ತಿರದ್ ಯಾವ್ ತರ ಏನು- ಏನು ಗೊತ್ತಾಗಬಾರ್ದು ಅಂತ ಫುಲ್ಲು ಅವಾಗ ಏನಾಗುತ್ತೆ ತಿವರ್ ಮನೆಗ್ ನುಗ್ ದ್ದಗ ಅವ್ಳ ಸಾಯ್ಸಿರೋದು ಯಾವ್ ತರ ಎಲ್ಲ ಗೊತ್ತಾಗಿ ಪೈಪ್ ಇಿಂದ ನೀರೆಲ್ಲ ಬರೋದು ಗೊತ್ತಾಗಿ ಹಾ ಹ್ ಮೆಲೆನಾಗುತ್
ಅವ್ಳ್ ನ ಹೆಂಗ್ ಸಾಯಿಸ್ತಾರೆ ಹೆಂಗ್ ಸಾಯ್ತ್ ತರಲ್ಲ
ಅವಳನ ಏನೋ ಇವಾಗ ಮೆಡಿಕಲ್ ಲ್ಲ ಬೇರೆ ಬೇರೆ ತರತ್ತೆ ನೋಡಿ ಇಂಜೆಕ್ಷನ್ ಕೊಡೋದಿರ್ಬೋದು ಇವಾಗ ಆ ತರ ಸಾಯ್ ಸ್ ಸದು ಜಸ್ಟ್ ಇನ್ ಮಾಮೂಲಿ ಸಾಯಸ ತರ ಸಾಯಿಸಿ
ಹ್ಮು ಹಅ ಅದೇ ಬೇರೆ ಕಡೆ ಎಲ್ಲ ಪೋಸ್ಟ್ ಮೊನ್ ಮಾಡಿ ಸುಟ್ ಅದು ಆತರ ಮಾಡ್ ರೆ ಗೊ
ಗೊತ್ತ್ ಆಗುತ್ತೆ ಅಂದ್ ಬುಟ್ಟು ಹಉ ಈ ತರ ಅವ್ಳ ಬಾಡಿನೆಲ್ಲಾ ಪೂರ್ತಿ ಕರ್ ಅಸೀ ಆ ರಕ್ತದ್ ಇದ್ರಲ್ಲಿ ಎಲ್ಲಾ ನೀರ್ ತರ ಹೋಗೋತರ ಒಟ್ಟು ಆತರ ಸಾಯ್್ತ ತರ ಏನ್ ಇಂಜೆಕ್ಷನ್ ಅದೆಲ್ಲ ಗೊತ್ತಿಲ್ಲ ಬಟ್ ಈ ತರ ನೋಡಿ ಮೆಡಿಕಲ್ ಅಲ್ಲೆಲ್ಲಾ ಎಷ್ಟು ಇಂಪ್ರೂವ್ ಇದೆ ಅಂತ
ಹಾ
ಪೈಪ್ ಲೈನ್ ಅಲ್ಲಿ ಹೋಗೋತರ ನೀರ್ ಹೋಗೋತರ ಮಾಡಿರ್ತಾರೆ ಅದೇ ಹ ಆಗ್ಬಿರುತ್ತೆ ಒಂದ್ೈಪ್ ಲೈನ್ ಒಂಚೂ ಒ ಹೊಡದ ಹೋಗ್ಬಿಟ್ಟಿರುತ್ತೆ
ಹ್ಮ
ಅದು ಹೊಡ್ ದೋದಾಗ ಏನಾಗುತ್ತೆ ರಕ್ತ ಎಲ್ಲ ಗೋಡೆ ಮೇಲೆ ಒರದ್ ಬಿಡುತ್ತೆ ಒಂದ್ ಸ್ವಲ್ಪ ಇವನು ಅದನ್ನ ನೋಡ್ಬಿಟ್ಟೆ ಏ ಮಾಡ್ ತನ ಪ್ಯಾಚ್ ಮಾಡಿಬಿಟ್ಟಿರ್ತಾನೆ
ಹಾ
ಹ ಅವಾಗ ಇವ್ರಂ ಅದೇ ಇವ್ರು ಹೇಳಿದ್ನಲ ಮನೆಗೆಲ್ಲಾ ನುಗ್ಗಕ್ ಹೋಗ್ತಾರೆ ಅಂತ ಆಗ ಹೋದಾಗ ಅವಳಿಗೆ ಗೊತ್ತಾಗ್ಬಿಡುತ್ತೆ ಓಹೊ ಯಾರ್ನ್ನೋ ಸಾಯಿಸಿ ಾರೆ ಇಲ್ಲಿಂದ ಇದು ಹೋಗ್ತಿದೆ ಲಿಂಕ್ ಆಮೇಲೆ ಸ್ಮೆಲ್ ಎಲ್ಲ ಬ್ಲಡ್ ಸ್ಮೆಲ್ ಎಲ್ಲ ನೋಡ್ತಾಳ ಅವಳು ಆ ಹ ಗೊತ್ತ್ಬಿಡುತ್ತೆ ಅವಳಿಗೆ ಗೊ ಗೊತ್ತಾದ ತಕ್ಷಣ ಫುಲ್ಲು ಅವ್ಳು ಏನ್ ಮಾಡ್ತಾಳೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕತಾಳೆ ಏನೇನು ಹೆಂಗ ಹೆಂಗೆ ಅಂತ ಅವಳ ಅನ್ಕೊಂಡಿರ್ತಾಳೆ ಅವರು ಅವ್ರ ಅಮ್ಮನ ಸಾಯಿಸಿರ್ಬೋದು ಅಂತ ಆದ್ರೆ ಅವ್ರ ಅಮ್ಮ ಮತ್ತೆ ಮತ್ತೆ ಮಗ ಮಗಳನ್ ಸಾಯಿಸಿ ಇರ್ತಾರೆ ಅ ಗೊತ್ತು ತೀರಲ್ಲ ಅಲ್ಲು ಹೋಗಿ ಹೆಂಗಿದ ಅಂದ್ರ ಮೂವಿ ಮಾತ್ರ ಬೆಂಕ ಗೊತ್ತ ಆಗಲ್ಲ ನೆಕ್ಸ್ಟ್ ಏನ್ ಟರ್ನ ನೆಸ್ಟ್ ಏನ್ ತಗೋತಾರೆ ಏನ್ ಮಾಡ್ತಾರೆ ಅಂತ ಗೊತ್ತ ಆಗಲ್ಲ ಫಲ್ ಸಸ್ಪೆನ್ಸ್ ಅಂದ್ರೆ ಸಸ್ಪೆನ್ಸ್ ಮೂವಿೆ
ಹಾ
ಆಮೇಲೆ ಏನಾಗುತ್ತೆ ಅವಳು ಫುಲ್ ಬಯೋಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೋತಾಳೆ ಅವಾಗ ಇವರಿಬ್ರು ಅವಳಿ ಜೋಳಿಂತ ಗೊತ್ತು ುತ್ತೆ ಅವಾಗ ಅವ್ರ ಜೊತೆ ಹೋದಾಗ ನನ್ ಫ್ರೆಂಡ್ ಅಂದ್ರೆ ನನ್ನ ಹೋಗಿದ್ಲು ಹ ಅವಳ ಮತ್ತೆ ವಾಪಸ್ ಬಂದಿಲ್ಲ ಹಂಗ ಹಿಂಗೆ ಅಂದ ಆ ಗೊತ್ತಾಗುತ್ತೇ ಅವಳಿಗೆ ಸತ್ಯ ಓ ೇನ ಮಾಡ ಇದಾರೆ ಅವಳನ್ನ ಅವಳೆ ಇವ್ಳು ಅಂತ ಹ ಆಗ ಏನ್ ಮಾಡ್ತಾಳೆ ಇನ್ನೊಬ್ಳ ಇರ್್ದಲ್ಲ ಅವ್ಳನ್ ಕರ್ಸ್ಕೋತಾರೆ ಕರ್ಸ್ಕೊಂಡಾಗ ಹಾಗ ಇವ್ರಿಗೆ ಆಶ್ಚ್ಯ ಆಗ್ಬಿಡುತ್ತೆ ಇಳ್ ಸಂತೋಗಿದಲ್ಲ ಹೆಂಗೆ ಹೆಂಗೆ ಅಂತ ಅವಾಗ ಅವ್ರಗ ಹ ಗುತ್ತೇ ಇವ್ರು ಅವಳಿ ಜವಳಿ ಮಕ್ಳು ಮಕ್ಳು ಹತ್ರ ನನ್ ತಂಗ ಹ ಉಳು ಹಂಗ ಹಿಂಗೆ ಅಂತ. ಅವಳನು ಸಾಯ್ಸಕ್ ಹೋದಾಗ. ಅವಳಂತು ಅವಳಂತು ಫುಲ್ಲು ಅಲ್ಲಿ ರೆಬಲ್ ಅಂತ ಅಂದ್ರೆ ಪಕ್ಕದ ಮನೆಯೊಳೆ. ಫುಲ್ಲು ಅವಳಂತು ಅಂದರೆ. ಹೀರೋಯಿನ್ ಆಕ್ಚುಲಿ ಅವಳು. ಅಂದ್ರೆ ಅ. ಅದ್ರಲ್ಲಿ ಮ ಇವಾಗ ಏನ್ ಗೊತ್ತಾ ನಮ್. ಇದ್ರಲ್ಲ ಸಿನಮಾಲೆಲ್ಲ ಫುಲ್ ಹೀರಯನ್ ಅಂದ್ರ ಮೇನ್ ಕ್ಯಾರೆಕ್ರ್ ಕೊಟ್ಟಿರ್ತಾರೆ ಗೊಾ. ಫುಲ್ ಹಳಿ ಇರೋ ತರ ಇರೋ. ಆ. ತರ ಏನಿಲ್ಲ ಅದ್ರಲ್ಲಿ ಎಲ್ರೂ ಒಂದೇ ಆಹ ಹೀರೋ ಇವ್ನು ವಿಲನ್ ಇವನು ಆತರ ಏನಿಲ್ಲ.
ಹೇಳಿದ ಫೋಸ್ ಗಳು ಅವರು. ಇದದೆ ಎಲ್ಲ ಅವ್ರಗ್ ಕೇಳ್ದಂಗ ಆಗುತ್ತೆ ನ ತರ ಇರುತ್ತೆ.
ಹ ಆತರ ಬಟ್ ಇದ್ರ ಹಂಗೆಲ್ಲಾ ಇರ. ಅದೇಲ್ಲ. ಅ ಫುಲ್ ಅವಳಂತು. ಫುಲ್ ತಲೆ ಕೆರ್ಸ್ಕೊಬಿಟ್ಟಿತಾಳೆ. ಆ ಈ. ಅವ್್ರ ಏನ್ ಗೊತ್ತ ಅವ್ರ ಯಜಮಾನ್ರಿಗಳಗ್ ಏನು ಬಿಟ್ಕೊಟ್ಟಿರಲ್ಲ ಅವ್ರು. ಏನ್ ಲೇಡಿಸಸ್ ಇರ್ತಾರೋ ಅವರೇ. ಆಹ ನೋಡ್ಕೋತಿರ್ತಾರೆ. ಆಮೇಲ್ಲ ಆ ಲೇಡಿಿಗೆ. ಗೊತ್ತಾಗುತ್ತೆ. ಔ ಗೊತ್ತದಾಗಫುಲ್. ಫುಲ್ ಫೈಟಿಂಗು ಲಾಸ್ಟ್ ೇ ಒಳ್ಳಡೇ ಫೈಟಿಂಗ್.
ಹ್ಮ್.
ಇಲ್ಲ ಅವ್ರೇ ಸಿಗಾಕೋತ ಅವ ಒಡಿಯಕ್ ಬಂದ ಒಡಿಯಕ್ ಬಂದಾಗ ಅವಳು ತಪ್ಪಸ್್ಕೊಂಡ್ ವಾಪಸ್ ಕೊಡ್ತಾಳೆ ಗೂಸ್ನ. ಪೊೀಸ್ನರ್ ನು ಕರಿತಾಳೆ. ಧೈರ್ಯ ಮಾಡ್ದಳ ಅಂದ್ರ ಆ ಮೂಬಿಲಿ. ಚಿಂದಿ ಮಾತ್ರ ಮೂವಿ ಸೂಪರ್ ಆಗೈತೆ ಆ ಮೂವಿನ. ಅದೇ. ಅದು ಅೇ ಅವ ಫೇಾಮಲಗಳು ಅ. ಅವ ಬರ್ತಾರಲ್ವಾ. ಬಂದಾಗ ಅವನ್ ಅವನ್ ಮತ್ತೆ ಸಾಯಿ ಸಾಕಿ ಅವ್ಳ ಕರ್ಕೊಂಡ್ ಹೋಗ್ತಾನೆ ಆಗ ಅವ್ಳು ಫಾಲೋ ಮಾಡ್ಕೊಂಡುಹೊಯ್ತ್ ತಳೆಯನ್ನ ಕರ್ಕೊಂಡೋದಾಗ ಆಗ ಬ ಇಬ್ರುೂ ಮೀಟ್ ಹಾಕ್ತಾರೆ ಆ ಆಗ ಅವಳ ನ ಏನ್ ಮಾಡಿತ ತನ್ನ ಈಸ್ಟ್ ಬಾಕ್ಸ್ ಅಲ್ಲಿ ಔಸಿಟ್ಟಿಡ್ತಾನೆ ಐಸ್ ಪಾಕ್ಸ್ ಅಲ್ಲಿ ಅವ ಇಟ್ಬಿಟ್ಟ ಕುಣ್ಸಿರ್ತಾರೆ ಅವಾಗ ಹುಳ ಹೋಗಿ ನೋಡ್ತಾಳೆ
ಹ್ಮ್
ಹಹ ನೋಡ್ಬಿಟ್ಟು ಆಳನ್ನ ಬಚಾವ್ ಮಾಡ್ಬಿಟ್ಟು ಮತ್ತೆ ಫೈಟಿಂಗ್ ಮಾಡಿದಾಗ ಅವೌನಿಗೆನ್ನು ತಲೆಗೆ ಕೇಟ್ ಳುತ್ತೆ ಒಡದ ಪುಡ್ತ ತಲೆಗೆಟ್ಟ ಇಳುತ್ತ ಆಮೇಲೆ ಫುಲ್ಲು ಆಮೇಲೆ ಕಾರಾರ್ ಗುಸ್ಸಾ ಪ್ಪತ್ತಾನ ಅವಳನ ಈ ವಿಲಾನು ಹಾಗ ಉತ್ಸಕ್ ಒಂದ ಅಡಕೆು ಮತ್ತತ್ ಮತ್ತೆ ತಿರುಗ್ಸಿ ಒಂದ ಕೊಡ್ತಾಳೆ ಗ್ಲಾಸ್ ಮೆೇಕೆ ಅವನ್ ಫುಲ್ ಕಾರಲ್ಲಿ ಗ್ರಗ ತಿರುಗಿ ಎಡೆ ನಿನ್ಕತಾನೆ ಪೊಲೀಸಿಗೆ ಫೋನ್ ಮಾಡಿ ಇಡ್ತಾಳೆ ಪೊಲೀಸ್ ನಲ್ಲಿ ಎಲ್ಲ ಬರ್ತಾರೆ ಆಮೇಲೆ ಫುಲ್ ಅರೆಸ್ಟ್ ಮಾಡ್ತಾರೆ ಈ ತರ ಮೂವಿ ಅದು
ಯಾವ ಮೂವಿ ಹೆಸ್ರೇನು ಮೂವಿ ಹೆಸರು
ಮೂವಿನೇ ಮೂವ ಗೊತ್ತಾಗ್ತಿಲ್ಲ ಇವಾಗ ಸದ್ಯಕ್ಕೆ ಅಂದ್ರೆ ಆವಾಗ್ಲೇ ನೋಡಿದ್ದಲ್ವಾ ಎಷ್ಟೊಂದ್ ಮೂವೀಸ್ ನೋಡಿರ್ತೀನಿ ಅದ್ರ ಮರ್ತ ಹೋಗಿರುತ್ತೆ ಅ ಜೈಲಿಗಿ ಅಕ್ತಾರೆ ಜೈಲಿಗೆ ಹಾಕ್ತಾರೆ ಅಷ್ಟೇ ಅರೆಸ್ಟ್ ಮಾಡೋದೆ ಲಾಸ್ಟ್ ತೋರಿಸ
ಆಮೇಲೆ ಅವಳು ಸತ್ತ ಹೋಗಿದ್ದವಳ್ದು ಏನಾಗುತ್ತೆ ಕೇಸ್
ತಳಲ್ಲ ಇನ್ನೇನ್ ಮಾಡ್ತಾರೆ ಕೇಸು ಅದೇ ಇವ್ರ ಇಬ್ಬ್ರನ್ನ ಅರೆಸ್ಟ್ ಮಾಡ್ತಾರೆ ತಾರೆ ಅಷ್ಟೇ
ದುಡ್ಡಿಗೋಸ್ಕರ ಏನೇನ್ ಸಂಬಂಧಿಕರ್ನೇ ಕೊಲ್ಲೊ ಕಾಲ ಅಲ್ವಾ
ಹ್ಮ್.
ಈ ತರನ ಇಡ್ತಾರೆ ಬಿಡಿ. ಮತ್ತೆ ಇನ್ನೇನು ಆರು ನಿಮ್ ನಿಮ್ ಮೂವಿ ಕತೆೆ ಹೇಳಿದ್ ನಂಗ ಇಷ್ಟ ಆಯ್ತು.
ಹ್ಮ್ ಚೆನ್ನಾಗಿದೆ. ಅದೊಂಂತರ ಸ್ಟೋರಿ ಸೂಪರ್ ಆಗಿದೆ ನೋಡ್ಬೇಕು. ಇನ್ನು ಚೆನ್ನಾಗಿದೆ. ನಾನ ಇನ್ನೊಂದ ಸ್ವಲ್ ಬಿಟ್ಟಿದ್ದೀನಿ ಅನ್ಸ. ಬಟ್ ಅದು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಫುಲ್ ಭಯ ಗಡ ಗಡ ಅಂತಿರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ಏನೋ ಕುತೂಹಲ ಇರುತ್ತೆ.
ಹ್ಮ.
ಹಾ. ಚೆನ್ನಾಗಿದೆ ಸರಿ ಆಯ್ತು. ಹ್ಮ್ ಸರಿ ಆಯ್ತು. ಹಾ.